ಹ್ಮ್ ಹೇಳಿ
ಹ್ಮ
ಏನು ಇಲ್ಲೋಡ್ ಸುಮ ಕುಂತೀವಿ ನೀವು
ಸುಮ್ಮ ಕುತೀವಿ ನೋಡುವ ಊಟ
ಊಟ ಮಾಡಿವ ಕಾಲೇಜಿಗೆ ತಯಾರಾಗಿ ದವು ಜರಾ ಒಂದ್ ಮಾರ್ಕ್ಸ್ ನೋಡಿ ಸೈನ್ ಮಾಡ್ ಬರದಿತ್ತು ಒಂದ್ ಸಬ್ಜೆಕ್ಟ್
ಹ್ಮ್ ಯಾರ್ದ ನಿಂದ ರಾಣಿ ಆಟ ಆಡಗತ್ತ ಆಟಾ ಆಡಿ ಆಟಾಡಿ ಕಾಕ ಡ್ಯೂಟಿ
ತೆಗೋಗಣನು
ಹ್ಮ್
ನಡಗ ಏನ್ ಮಾಡ್ರಿ ಮುಂಜಾನೆ ಪುಂಡಿಪಲ್ಯ ರೊ ೀ ಮಾಡಿರ್
ಮತ್ತ
ಕುಂಡಿಪಲ್ಲ ರೊಟ್ಟಿ ಪುಳಿಯ ಗೊರಿ ಅಷ್ಟೇ
ಆಯ ಬಂದ
ಹ್ಮ್ ಬಂದಾಳಿ ಈಗ ಬಂದಳ ಕಾಕಾ ಡೂಟಿಗೆ ಟಮಗ್ ಬಿಟ್ಟವದ
ಹ್ಮ್ ಪುಳಿಯೋಗರು ಹೆಂಗ್ ಮಾಡ್ತಾರ
ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಆಯ್ತಾ ಪುಳಿಯೋಗರ ಪಾಕೆಟ್ ಇರ್ತದಲ್ಲ ಅದ ಹಾಕ್ಬಿಟ್ಟು ನಿಮಗ್ ಏನಾದ್ರು ಬೇಕಿದರು ಉಪ್ಪು ಮತ್ ಮಸಾಲೆ ಖಾರ ಸೊಪ್ಪ ಸೊಪ್ಪುಗ ಇರ್ತದಲ್ಲ ಸ್ವಲ್ ಖಾರ ಆಾಕ್ಬಿಟ್ಟು ಸ್ವಲ್ಪ್ ಖಾರ ಆಕ್ಬಿಟ್ಟ ಚಂದ ಕೆಲಸಿ ಆಯ್ತು ಉಳಗರರು ಮಿಕ್ಕಿದ್ದನ್ನ ಹಾಕ್ಬಿಟ್ಟು ಕಲ್ಸಬಿಟ್ರೆ ಆಯ್ತು
ಹ್ಮ್ ಹ್ಮ ಇದು ಆ ಉಳ್ಳಾಗಡ್ಡೆ ಹಾಕ್ಬೇಕೇನಾ
ಹ್ಮ್ ಏನ್ ಹಾಕ್ಬಾರ್ದು ಬರೀ ಎಣ್ಣೆಕ ಪುಡಿ ಹಾಕ್ಬೇಕು ಪುಡಿ ಜಲ್ದಿ ಕರ್ಗ ಆ ಬರ್ತದ ಅದಕ್ಕೆ ಸಣ್ಣ ನಟ್ು ಬರೀ ಖಾರ ಉಪ್ಪ ಹಾಕ್ಬಿಟ್ಟ ಸ್ವಲ್ಪ ಖಾರ ನಮ್ಗ್ ಬೇೇಕ ಆತದೆ ಯಾಕಂದ್ರೆ ಸಪ್ಪುಗತ್ತತದೆ ಬಾಳ ಸ
ಹ್ಮ್ ಹ್ಮ್ ಹ್ಮ್ ಏ ನೋಡಲ್ ಮಾಡಿದಂಗ ನೂಡಲ್ ಯ ಮಾಡಿದ ಅದೇನ ಪುಳಿಯೋಗ್ರೆ ನಮ ರದ ಅದೆಲ್ಲ ಹ ಮ್ಯಾಗಿ ಮ್ಯಾಗಿ ಮಾಡಿದಂಗ
ಹ ಏನ್ ಎಣ್ಣ್ಯಕ್ ಮ್ಯಾಗಿ ಮಸಾಲ ಹಾಕ್ ಮ್ಯಾಗಿ ಹ ಆಕ್ತಿ
ಇದ್ರಾಗನ ಮಸಾಲೆೆಗೆ ಇರ್ತದನಾ
ಹ್ಮ್ ಅದ್ಮಸಾಲ ಇರ್ತಿತ್ತು
ಪೂಜಮ್ಮ ಏನ್ ಮಾಡ್ತಾರೆ ನನ್ಗ್ ಗೊತ್ತೇ ಇಲ್ಲ ಅದು
ಹೌದೇನು ಅದು ಮತ್ ಲೆಮನ್ ರೈಸ್ನು ಸಿತದ ಅದ್ರ ಪುಡಿ ಚಂದ ಇರ್ತದ
ಹ ಚಂದ್ರದಾ ಹಾ ಆ ಚಂದ್ತದ
ಹ್ಮ್ ಅ ಚಂದ ಇರ್ತದ ಲೆಮನ್ ಡಸ್ ಹ್ಮ್ ಅ ಚಂದ ಇರ್ತ ಇದರ್ಕಿಂತ
ಓದ ನ ಉಡುಗ ಚ
ಹ್ಮ್ ಹೋದ ವಸಂತ ಹೋದ ಸಾಲಿಗೆ
ಹ್ಮ್ ಮಮ್ಮಿ ಏನ್ ಮಾಡಕತ್ತ
ಮಮ್ಮಿ ಏನಿಲ್ಲ ಅದೇ ನಾನು ಕಲಸ್ಕೋಬೇಕಂದೆ
ಹ್ಮ್
ಆಯ್ತಾ ಆಕಿ ನಂಗೆ ದರ್ಗಾ ಕತಾಳಂತ ಹಂಗೆ ನಾನ್ ಆಟೋ ಕೋತನಿ ಆಕಿ ತ ದರ್ಗಾಕ್ಕೆ ಹೋಗಿ ಮತ್ ವಾಪಸ್ ಕಡಬೇಕ ಪ್ರಣಾಮ ಗಿಡ ಇವತ್ ಗುರುವಾರ
ಹಓ ಕಲ್ತಾರೆಗ
ಹ್ಮ್
ಒಂದ್ ನಾನ ನಿಮ್ ಪಾಪ ಡ್ಯೂಟಿ
ಹ್ಮ್ ಹ್ಮ್ ಹೋಗಿಲ್ಲಾ ಈಗ್ ಸ್ನಾನ ಮಾಡ್ಕೊ ಬಂದನ್
ಹ್ಮ್ ಆಯ ಈಗ ಬಂದಾಳಂದೆ
ಹಾ ಈಗ್ ಬಂದವು
ಕಾಕ ಬಿಟ್ಟೋಗೇನೇನ್
ಹ್ಮ್ ಈಗ ಹಕ ಬಿಟ್ಟು ಹೋಗ್ಯನಾ
ಅಮೌಂಟ್ ಬಂತನ್ ನಿನಗ
ಅಮೌಂಟ್ ಇಲ್ಲ ಬಂದಿಲ್ಲ ಪಪೂನ್ ಫೋನಿಗೆ ಬಂತು ಅಂದ್ರೆ ಬನ್ ಹ ಹಾ ಸ್ನೇಹನ್ ಜೊತೆ ಮಾತಾಡಿದ್ದೆ ಒಂದು ಐದ್ವಾರ ಕಾಲು ದಡದಾಗ ಅದು ಟೂ ರುಪೀಸ್ ಬಂತು ಆಮೇಲೆ ಇನ್ನು ತ್ರೀ ಸೆವೆಂಟಿ ಟೂ ರುಪೀಸ್ ಏನೋ ಐತಿ ಅದು ಬರ್ತದ ಅಂತೀ ಈವ್ಗ್ ತನ ಅಂದ್ರಳ ಅಕಿ ಬರ್ತದ ನಮ್ದಕಿನ ಸ್ಟಾರ್ಟ್ ಆಗ್ಯದ ನಿನ್ನೆ ಸ್ಟಾರ್ಟ್ ಆಗ್ಯದ ಮಾತಾಡದೆೇ ಮಾತಾಡದು ಮೊನ್ನೆ ಹಡ್ದು ಸಟ್ ಆಗ್ಯದ ಮಾತಾಡದು
ನೀ ನನ್ ಫೋನಿಗೆ ಫೋನ್ ಮಾಡಿ ಯಾವಾಗಾರ ನನ್ ಫೋನಿಗ್ ಫೋನ್ ಬರ್ತಾ ಇಲ್ಲ
ಬರಲ್ಗದ ಈಗ ಹಂಗೆ ನಡ್ ಕೋತ್ ಹೋಗೋಟಮೆ ಹೆಂಗ ಮಾತಾ ಹಾಚ್ಲ
ಹ್ಮ್ ಆಮೇಲೆ ಅಚತಲ್ಲ ಇದು ಮುಗಮಾಲ
ಹಾ ಅದು ಈಗ ಸೈನ್ ಮಾಡ್ಬರೋ ಹೋಗಬೇಕು ಹನ್ನೆರಡು ಗಂಟೆಗೆ ಹಚ್ಲ್ಲ ನಿನ್ಗ
ಹ್ಮ್ ಅಚ್ಚ ಅಚ್ಚ ಹನ್ನೆಡಕ್ಕೆಚ್ಚ
ಹ್ಮ್ ಅನ್ನಡಕ್ಷ್ಟ
ಗ ಯು ಬದಲನ್ ಸಾರಿ
ಹ್ಮ್ ಹ್ಮ ತಂಗಿ ಹೋಗಿಲಿ ಇನ್ನು
ನಿನ್ನೆ ಬರೋಕೆ ನಮ್ಗ ಒಂದು ಗಂಟೆ ಆಯ್ತು ಒಂದ್ ಗಂಟೆಯಿಂದ ಅಲ್ಲಿನ್ನ ಒಂದ್ ಗಂಟೆಯಿಂದ ಅಲ್ಲಿ ತೋರ್ಸ್ಕೊಳಕ ನ್ ಲೇಟ್ ಆಗ್ಲಿಲ್ಲ ಅವ್ರೇನ್ ಐದ್ ನಿಮಿಷದಾಗ ನೋಡಿದ್ರು ಹ ಆದ್ರ ಮತ್ತ ಅತ್ತಿ ಬಂಬ್ಲಲ್ಲ ಸಣ್ಣತ್ತಿ ಅಕಿ ಅಕಿ ಅಕ್ಕಿಗ ಒಂದ್ ಇಷ್ಟ ಇ ತೋರ್ರಿಸಗೊಂಡಲ್ಲ
ಸಣ್ಣತ್ತ ರೇಣ ಕತಿ ಬಂದಿದ್ಲ ಹ್ಮ ಅಕ್ಕಿಯದಕ್ ಬಂದತ್ಳು
ಆ ಮಾರ್ಕೆಟಿಗೆ ಬಂದಿದರು ಅವರುನು
ಬರ್ಲಿಲ್ಲಲ್ಲ ಮತ್ತ್ ಮನೆಗೆ
ಏ ಯಾಕ್ ಬರ್ತೇವ ಮನಿ ಎಲ್ಲಿ ಕೆಲ್ಸಗಳಾವ ಕೆಲ್ಸ ಆಗಲ್ಲ ಇಲ್ಲಿ
ಹ ಎಲ್ಲ ಮತ್ ನೀೇನಾ
ಕೆಲ್ಸ ಇಲ್ಲಿ ಆಲ್ಲ ಬರಿಬೇಕಲ್ಲ ಆಠಣ ಅನ್ಸ
ಹಾ ಹಾ ಹಾ ಪೊಲಸ್ ದಿಗ್ಮ ಯವಕ
ಎರಡಕ್ಕ
ಎರಡನೇ ತಾರೀಕು ದನಾ ಎಷ್ಟ್ ತಗೊಂಡ್ರ ಫೀಸ್ ಅದು ಪಾಮ ಏಳ್ನೂರು ರೂಪಾಯನ ಆದಲ್ಲಾ
ಹೊರ್ತಿಲ್ಲ ಕಳ್ಸ್ಬೇಕಕ್ ಕಾಕಾಗ ಟೈಮ್ ಎಲ್ಲ ಸುಮ್ಕತಿೀವಿ
ನಂದು ಈಗ ಇಪ್ಪತ್ೊ ಇಪ್ಪತ್ ಆರ್ಲಿಂತ ಎಕ್ಸಾಮ್ ಅವಲ್ಲ ಅದಕ್ಕೆೆ ಹಾಕ್ಲಿಲ್ಲ ನಾ
ಇಪ್ಪತ್ತಾರಂದ ಎಲ್ಲಿಿತ ನಾವು
ಹ ನೆಕ್ಸ್ಟ್ ಮಂತ್ ಹ ಹದ್ಿನೆಂಟರ ತನ ಆವ್
ಸುಮ್ಮ ಹಾಕ್
ಹಾಕ್ಬೇಕ ಅನ್ಕೊಂಡೆ ಮತ್ತ ಏಳೂರು ರೂಪಿದ ಮತ್ತ ಅವತ್ತಿನ ದಿನಾನ ಎಕ್ಸಾಮ್ ಆದ ಎರನೇ ತಾರೀಕ್ ಎಕ್ಸ್ಮ
ಹ್ಮ್ ಹೌದಾ
ಸುಮ್ಮನೆ ಹಾಕಿದ್ರ್ನು ವೇಸ್ಟ್ ಆ ವೇಸ್ಟ್ ಆದರುನ ಬರಿಯಲ್ಲ ಅಂತೇಳ್ಬಿಟ್ಟು ಸುಮ್ಮಾದ್ಯಾ
ಹೌದೌದು ಕರೆಕ್ಟ್ ಹಂಗಂದ್ರ ವೇಷ್ಟ್ ಆಗುತ್ತ
ಹ್ಮ್ ಅದಕ ಹಾಕ್ಲಿಲ್ಲ ಪೂಜೆನ ಹಾಕ್ಬೇಕಂದ್ವಿ ಹದ್ನೆಂಟು ವಯಸ್ಸ ಮುಗಿಬೇಕಲ್ಲ ಮತ್ತೆ ಅಕಿಂದ ಮುಗಿಲ್ಲ
ಈಗ ಹೊಸದ ಹಾಕಿಂದೊಂದ ಹಾಕಿ ಏನ
ಹ್ಮ್ ಯಾರ್ದು ಹಾಕಿಲ್ಲ ನಂದ್ದೇ ಹಾಕ್ಬೇಕಕ್ ಅನ್ಕೊಂಡ ಈಗ ಅವನು ಎ
ಅ ಹ್ಮ್
ಏಟೀನ್ ಇಯರ್ಸ್ ಆಗಿರ್ಬೇಕಲ್ಲ
ಇವಾಗ ನಿನ್ಗ ಎಷ್ಟ
ಈಗ್ ನಂದ ಏಟಿನ್ ನೀ ಕರೆಕ್ಟ್ ಹ ಹ ಏೀನ್ ಈಗ ಅದ ಈಗ ಅಗಸ್ಟ್ ಬಂತ ಅಂದ್ರ ಏಟೀನ್ ಕಂಪ್ಲೀಟ್ ಆಿ ನೈನ್ಟೀನ್ ಸ್ಟಾರ್ಟ್ ಆತಾ
ಬೆಳಿಗ್ಗೆ ಎಷ್ಟಕ್ಕೆದೇಳ್ತೀ ನಿ
ಬೆಳಗ್ಗೆ ಇವತ್ತು ಯೋಳ್ ಗಂಟೆ ಕ ಎದ್ದಿವಿ
ಹೌದ ದಿನಾಲು
ಹ್ಮ್ ದಿನಾಲೂ ಇಲ್ಲ ಕಾಲೇಜ್ ಇದ್ದಾಗ ಆರು ಆರವರೆಗೆ ಆಗ್ತದ
ಹಾ
ಈ ಕಾಲೇಜ್ ಇರ್ಲಿಲ್ಲಲ್ಲಾ ಇವತ್ತ ಒಂದ್ ಎರಡ್ ಮೂರ್ ದಿನ ಸ್ಟಡಿ ಹಾಲಿಡೇಸ್ ಕೊಟ್ಬಿಟ್ರ ಓದ್ಲಕ್ಕ ಅಂತ ಹೇಳಿ
ಎಷ್ಟ ದಿನ ಕೊಟ್ರ
ಆಯ್ತ್ ಇಪ್ಪತ್ರ ಎಕ್ಸಾಮ್ ಹೋಗ ಹೋಗತನ ಹಾಲಿಡೇನೆೇ ಎಕ್ಸಾಮ್ ಹೋಗ್ಬೇಕು
ಅವಾಗ ಇವಾಗ ಅದೇ ಮಾರ್ಕ್ಸ್ ಏನದ್ ಫಸ್ಟ್ ಎಲ್ಲ ಮಾರ್ಕ್ಸ್ ಎಕ್ಸಾಮ್ ಬರೆದಿರ್ತಿೀವಲ್ಲ ಲಾಸ್ಟ್ ಪ್ ಟೆಸ್ಟ್ ಮಾಕ್ಸ್ ಎಂಟ್ರಿ ಮಾಡ್ತಿರ್ತರ್ ಸೈನ ಮಾಡಕ್ ಕರಿತಾರ ಅಷ್ಟೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹೋಗಿದ್ದೀರನ್ಗ ನಲ್ಕ
ಗ್ವಾನಲ್ಲ ಕೆಲ್ಲಪ್ಪ.
ಹೋಗಿಲ್ಲಾ.
ಹ್ಮ್ ವಾನಲ್ ಕೇಕ್ ಕೂತಿವನ. ಅಟೆಂಡೆನ್ಸ್ ಆಗದಿದ್ರರು ಅಷ್ಟೇ.
ಹ್ಮ್ ಹ್ಮ್.
ಹ್ಮ . ಕಂಪಲ್ಸರಿ ಹೋಗ್ಲೆಬೇಕು.
ಹ್ಮ್ ಹೌದು ಹೋಗ್ಲೇಬೇಕಾಗ್ತದ.
ಹಯಕ ಕೇಳಿದ್ನವ ಏನ್ ಮಾಡಕತ್ತೀರ ಅಂತ ಸ್ನೇಹಾ ಪೋನ್ ಮಾಡಿದ್ಲ.
ಹ್ಮ್ ಮಾಡಿದ್ಲಿ ಇವತ್ ಮುಂಜಾನ ಮಾಡಿದ್ಲ ಅದೇ ಹೇಳಕ್ಕ ಪೇಮೆಂಟ್ಸ್ಲ್ವಾಗ.
ಹ್ಮ್.
ಎಲ್ಲಾ ಹೇಳಿದ್ಳು ಅದ ಹೆಂಗ್ ನೋಡ್ಬೇಕಕ್ ಪಪನ್ ಫೋನ್ ಹೆಂಗ್ ಮಾಡ್ಬೇಕ ಅಂತ ಹೇಳ್ಬಿಟ್ಟ.
ಹಾ.
ಆಯ್ತು ಎಲ್ಲಾ ಮಾಡಿದೆ ನಂದಕ್ ಅಂತಂದೆ ಅಕಿಂದು ಸ್ಟಾರ್ಟ್ ಆದ್ಮ್ಯಾಗ ಒಂದ್ ವೀಕಗ್ ಬರ್ಬೋದು. ಬರಲಿ ಇವತ್ ಬಂದ ಹ್ಮ ನಮ ದಿನ ಅಷ್ಟ.
ಅಲ ಬೆಸ್ಟ್ ಅತ್ನ ಅವಳ.
ಹ್ಮ್ ಬೆಸ್ಟ್ ಆಗಿ ಸಾವಿರ ರೂಪಾಯಿ ತಗೋ
ಹಾ ನಂಗ ಬರೀ ಕೇವಲ ನೂರ ಅರವತ್ ಬಂದಿರೋದು.
ಹ್ಮ್ ಆಕಿ ಅದು ಫೋನ್ ಫ್ರೆಂಡ್ನಾಗೂ ಮಾತಾಡಳ ನನ್ ಕೂಡ ಬಾಳ್ ಮಾತಾಡೋಳ ಈ ಫೋನ್ಲಿತ್ ಮಾ. ದ್ದ ಈ ಫೋನ್ಲಿಂತ ಒಂದ್ ಐದ ಆಾರ ಆಗ್ಯಾವ ಪಪ್ಪನ್ ಫೋನ್ಲಿಂತ ಆ. ಪಪನ್ ಫೋನನ್ ದುಡ್ ಬಂದಿರದೇ ಆಕಿ ಹಚ್ಚಿದಿ ರಿಂದ. ಆಮೇಲೆ ಸಾಣನ್ ಫೋನ್ ಅಚೇರಿ. ಹ ಪಪ್ಪುನ್ ಫೋನಿಗೆ ಮಾಡಿ. ಬಟ್ ಅದಕ್ಕೆಕ ನಂಬರ್ ಕೊಡ್ಲಿಲ್ಲಾವೇತ ಮ್ಯಾಮ್ಂಗ ನನ್ ಇದೊಂದುಫೋಫ್ರೆ ಮಾಡಿ ಅಂತ ಹೇಬಿ ಟಾಸ್ಕ್ ಅಂತ ಹೇಬಟ್ಟು.
ಕೊಡ್ಬೇಕಿಲ್ಲ ಮತ್ತೆ.
ಹ್ಮ್ ಮಾಡಿ ಇಟ್ಬಿಟ್ಟಿದ್ದೆ ಬರಕಿ ಹಚ್ಚದಾಗ ಅಷ್ಟೆ ಎತ್ ಮಾತಾಡ್ತಿದ್ದೆ.
ಹ್ಮ್.
ಸಣ್ಣ ಫೋನಿಂದ ಹಚ್ಚಿನಿ ಅದ್ ಕಾಲ ಚಿನ್ನಿ ಅದಕ್ಕೆ.
ಹ್ಮ್ ಹ್ಮ್ ಹ್ಮ್ ಸಾನಮ ಜೊತೆಗೆ ಏನ್ ಮಾತಾಡಿರವ.
ನಾನೇ ಮಾತಾಡೇನಿ.
ಸಾನ ಪೋನಗೆ ಸನ ಪೋನಲ್ಲ ಅಚ್.
ಹ್ಮ್ ಇವತ್.
ಯಾಕಂದ್ರ ಒಂದೇ ಆಗತ್ತಲ್ಲ.
ಹಾ ಹೌದುನಾ. ಒಂದ್ ನಂಬರ್ ಆಗಲ್ ನಂದು ನಂದು ಬಾಳ ಆತದ ನಿಂದ ನಿಂದು ಮ ಶೈದು.
ನಿನಗ್ ಬಾಳ ಆತವ ನನಗ್ ಯಾರು ಇಲ್ಲಲ್ಲ ಮಾತಾಡದ.
ಹ್ಮ್ ಆಯ್ತು ಹಸತ .
ಹ್ಮ್ ಕೆ ಬೆಳಗ ಚಾ.
ಬೆಳಗ್ಗೆ ಚಾ ಅದು ಮಾಡೀವಿ ಚಾನೆ ಕು.
ಹ್ಮ್.
ಕುಡಿ ಬಾರ
ಯಾಕಾ.
ಇಷ್ಟು ಕೊತನಾ ಡ್ಯಟಿಗೆ.
ಈ ಕಾಕಾ ಮುಂಜಲೆಯೋಳಕ್ಕೆ.
ಏಳಗೆ ಹೋದನಾ ಅಂದ ಗಂಟೆಗೆ.
ಏನ್ ಅಷ್ಟ ತಿನ್ನಲ್ಲತ್ತ ಬೆಳಿಗ್ ಬೆಳಿಗ್ಗೆ. ತಿನ್ನಲ್ಲಪ್ಪಾ.
ಮತ್ತೇನ್ ಚಾಗಿ ಅಷ್ಟೇ ಕುಡ್ದು ಕಳಸ್ತೇನಾ.
ಅ ಚಾ ಆಟ ಕುಡಿತನಾ ನೋಡು. ನಾಷ್ಟಾ ಒಮ್ಮೆ ಎಲ್ಲಾ ನಾಷ್. ಮತ್ತ್ ಒಮ್ಮೆ ಹನ್ನೊಂದ್ ಹನ್ನೆರಡಕ್ ಮಾಡ್ತನಪ್ಪ ಅವನ್
ಹನ್ನೊಂದು ಹನ್ನೇರಡಕ್ ಮಾಡ್ತಾನ ಹ್ಮ್ ಮಮ್ಮಿ ನಾನ್ ಹೊಂಟೀವಿ ಹ್ಮ್
ಮಮ್ಮಿ ದೇವ್ರಿಗೆ ಅಲ್ದೆೇ ಡ್ರಾಪ್ ಮಾಡ್ತೇನಾ
ಹ್ಮ್ ಅಲ್ಲೇ ಓಕೆಸಿಲ್ ನಾ ಆಟಕೋತೀನಿ ಈಕ್ ಈ ಕಡೆ ಬರತ್ತಾಳ್ ಮತ್ ಗುಡಿಗ್ ಗುಡಿಗ್ ಹೋತಾಳ ಅಂತ ಅಲ್ಲಿ ಇವತ್ ಹ್ಮ್ ಮನೆಗನ್
ಹೌದೌದು ಅದಕ್ಕೆ ಕೇಳ್ದೆ ಆಗತ್ತಾವ ಶಾಲಿ ಡ್ರೆಸ್ ಹಾಕಂಡೆ ಉಂಟ್ಯಾನ್
ಇಲ್ಲ ಕಲರ್ ಡ್ರೆಸ್ ಸುಮ್ ಹೋಗಿ ಜಸ್ಟ್ ಮಾರ್ಕ್ಸ್ ನೋಡೋದೊ ಅವರ್ ಕರೆಕ್ಟ್ ಹಾಕಿರ್ತಾರಲ್ಲ ಅಂತ ನೋಡ್ಬೇಕ್ ಒಂದ್ಸತಿ ನೋಡ್ಬಿಟ್ಟು ಸೈನ್ ಮಾಡಿ ಬಂದ್ ಬಿಡಬೇಕ್ ಆಯ್ತು
ಯಾರ್ ವೈಶಂದನ ಕತಿದ್ದಳಲ್ಲ ಅವತ್ತ ಅವರದೂ ವೈಶಂದ ಏನ್ ನಿಂಬ್ದೆ
ಇಲ್ಲಿಲ್ಲ್ ನಂದು ಅದು ವಸಂತಂದು ಟಿ ಸಿ ನೆನ್ನೆ ತಗೊ ಬಂದ್ರು ಹೋಗಿಸಂದ
ಆಯ್ತ್ ಹೊತ್ತಿ ಬಾ ಆಮ್ಯಲ್ ಮಾಡ್ತೀನಿ ಇಡ್ಲಾ
ಹ್ಮ್ ಆಯ್ತಾಯ್ತು ಇಡ್ಲಾ
ಹ್ಮ್